ಚೆ
ಹ ನಮಸ್ಕಾರ
ನಿಮ್ ಹೆಸರು
ಹೆಸರು ಪುಣ್ಯದ್ಗೀತೆ ಅಂತ
ಏನು
ಪುಣ್ಯಾತ್ ಗಿತಿ
ಓ ಚೆನ್ನಾಗಿದೆ ಚೆನ್ನಾಗಿದೆ
ನಿಮ್ಮ ಹೆಸರೇನು
ಮನಸು ರಂಗಮ್ಮಮ್ಮ ಅಂತ
ಹ ಇದದು ಮಾತ್ರ ಸಕತ್ಗಿದ್ದೇನೆ ಹೆಸರು
ಅಲ್ವಾ ನನ್ನ ಒಂತರ ನಮ್ ಫ್ರೆಂಡ್ಸ್ ಎಲ್ಲ ನನ್ನ ರಂಗು ರಂಗು ಅಂತಾರೆ
ಅದು ಒಂದು ಸಾಂಗ್ ಇದೆ ಗೊತ್ತಾ ನಿಂಗೆ ರಂಗಮ್ಮ ರಂಗಮ್ಮ ಅಂತ
ತೆಲುಗು ಸಾಂಗಾ
ಇಲ್ಲ ಇಲ್ಲ ಕನ್ನಡ
ಹೌದಾ ಕಲ್ಯಾಣ ಸಾಂಗ ತೆಲುಗು ಸಾಂಗ್ ಒಂದು ಕೇಳಿದಿ ಹ
ಹೌದಾ ಇಲ್ಲ ಕನ್ನಡದಲ್ಲಿದೆ ನಾವು ಕನ್ನಡ ಅಂದಬಿಡ್ತೀವಿ ನಮ್ಗೆ ಬಿಟ್ಟು ಗತ್ತೆ ಯಾವ ಭಾಷೆನ ಗೊತ್ತಿಲ್ಲ
ಹಓ ಹೋ ಸರಿ ಸರಿ ಏನ್ ತಿಂದ್ರಿ ರಾತ್ರಿ
ರತು ಏನು ತಿಂತಾರೆ ಅನ್ನ ತಿಂತಾರೆ ಅನ್ನ ತಿನು
ಬಯ ಅನ್ನ ತಂದಿರ
ಹಾ ಮತ್ತೆ ಅನ್ನನ್ ತಿನ್ಬೇಕು ಮತ್ತೆ
ಅನ್ನಕ್ಕೆೇನ್ ತಿಂದಿರ ಬರಯ ಅನ್ನ ತಿಂದಿರಾ ಹಂಗ್ರ ಅನ್ನ ಮ್ಯಾಗಿ ಒಟ್ಟಿಗೆ ತಿಂದ್ರ
ನಮಗೆ ಇದು ಸಾಂಬಾರ್ ಕೊಟ್ಟಿದ್ದರೆ ಮತ್ತು ಗೋಬಿ ಕೊಟ್ಟಿದ್ದರು
ಹಓ ಗೋಬಿ ಕೂಡ ಮಾಡ್ತಾರೆ ಹೌದ್ ನೀವ್ ಎಲ್ಲಿ ಇರೋದು ಹಾಸ್ಟೆಲ್ ಇರೋದ ಮನೆ ಇರೋದ
ಹ್ಮ್ ಹಾಸ್ಟಲಿ
ಇನ್ನೇನ್ ಬಿಡ್ರಿ ಆರಾಮಾಗಿ ಮನೆಯಿಂದ ದೂರ ಇದ್ದೀರಾ ಆರಾಮಾಗಿ ಎಂಜಾಯ್ ಮಾಡ್ಬೋದು
ನೀ ಏನ್ ಎಂಜಾಯ್ ಮಾಡ್ಬೋುದ ಊಟನೇ ಸರಿಯಾಗಲ್ಲ ನಿ್ ಮನೇಲಿ ಇರೋದಾ
ಹಾ ನನಾವು ಮನೆಲ್ಲಿ ಇರೋದು ಎಷ್ಟ
ಅದು ಮನೇಲಿ ಇದ್ರೆ ನಿಮ್ ಮನೇಲಿ ಇರೋದಾ
ಹಾ ಹೌದು
ಅಮ್ಮ ಕಾಯಲ್ಲಿಿ ಡೈಯಲಿ ಬರೆ ಬರೆ ಅಡುಗೆ ತಿಿನಬೋದ ಹಾಸ್ಟಲಲ್ಲಿ ಇ ಬರ ಅಣ್ಣ
ಬನ್ನಿ ನಮ್ಮನಗೂ ಬನ್ನಿ ತಿನ್ನಿ ಯಾರ್ ಬೇಡ ಅಂದ್ರು
ಹೂ ಬರ್ತೇ ಬರ್ತೇವಿ ಇಷ್ಟಿನ ಗೊತ್ತಿರ್ಲಿಲ್ಲಲ್ಲ ನೀವು್ ಇನ್ ಮೇಲ್ ಪರಿಚೆ ಆದ್ರೆ ಬರ್ತೀವಿ
ಹಾ ಬನ್ನಿ ಬನ್ನಿ ನೀವು ನಮ್ಮ ನೀವ ಬರ್ಬೇಕಾದ್ರೆ ಎಲ್ ಬರ್ಬೇಕಂದ್ರೆ ಬೆಂಗ್ಳೂರ್ಗ್ ಬನ್ನಿ ಫಸ್ಟು ಬೆಂಗಳೂರ್ ಬಂದು ಯಾರನಾದ್ರೂ ನೀವು ರಂಗಮ್ಮ ಮನೆ ಅಂತ ಕೇಳಿ ನನ್ ಮನೆ ತೋರ್ಸ್ತಾರೆ
ಹ ನೀವು ಬೆಂಗಳೂರುಲ್ಲ ಎಷ್ಟುಫೇಮಸ್ ಆ
ಹಾ ಫೇಮಸ್ ಫುಲ್ ಫೇಮಸ್ ನಾವು ಬೆಂಗ್ಗಳೂರ್ಗೆ ನಾವೇ ಫೇಮಸ್
ಹೂ ಹೂ ನಾನ ಒಬ್ಬ್ರೇ ಬರಲ್ಲ ನಮ ಜೊತೆ ನಮ್ಮ ಅನ್ನ ಅವ ಹೆಸರು ಚಂದನ್ ಸೌಟ್ಟಿ ಅಂತ ಅವ ನಾಮ್ ಅಣ್ಣ ಬರ್ತಾನೆ ಅವ್ನು ಕರ್ಕೊಂಡು ಬರ್ತೀನಿ
ಹಾ ಕರ್ಕೊ್ ಬನ್ನಿ ಎಲ್ೂ ಕರ್ಕೊಂಡ್ ಬನ್ನಿ ಪರವಾಗಿ ನಮ್ದದು ದೊಡ್ಡ ಮನಸ್ಸು ನಮದು
ೊಂಡ್ಬರ್ತಿ ನಮ್ಮ ಅ್ಣಲ್ಲಿ ನೋಡಿದ್ರೆ ನೀವು ಆಮೇಲೆ ಫದಾಗ ಹೋಗ್ಬಿರ್ತೀರ ಅಷ್ಟ್ ಚೆನ್ನಾಗಿದ್ದೇ ನಮ್ಮನ್ನ
ಯಾರ್ ನೋಡಿದ್ರೆ
ಮಜಪನ್ ಪವಿಸರು ಅಲೋ
ಹಲೋ ಕ ಕೇಳಿಸಿದ್ಯಾ ಹಾ ಕರ್ಕೊಂಡ್ ಬನ್ನಿ ನಾವು ನೋಡ್ಕೊಂತೀವಿ ಅದು ಇಲ್ಲಿನ್ನ
ನೀವೆಲ್ಲಾ ಆಮೇಲೆ ನಮ್ಮ ಮನೆಯಾಗಲ್ಲಲ್ಲಾ ಹೆನ್ಗಿನಲ್ಲಾ ಆಾಕ್ಬಾರ್ದು
ನಿಮ್ಮಣ್ಣ ಹಾ್ದಾರ ನೋಡ್ಕೊಳ್ರಿ ಸಾಕು
ಹೂ ನಮ್ಮ ಅಣ್ಣ ಹಂಗೆ ಎಲ್ಲಾ ಹಾಕಲ್ಲ ನಮ್ಮ ಅಣ್ಣ ಹುಡ್ಗಿರಿಗೆ ಕಣ್ಣು ಎತ್ತಿ ನೋಡಲ್ಲ
ನಾವು ಹುಡ್ಗೂರು ಕಣ್ಣಿತ್ ನೋಡಲ್ಲ
ಹಾ ಸರಿ ಸರಿ ನೋಡಣ
ಮತ್ತೆ ನೀವೆಲ್ರೂ ಪ್ರವಾಸಕ್ ಹೋಗಿಲ್ವಾ ಪ್ರವಾಸಕ್ಕೆ ಓಕೆ
ಪ್ರವಾಸ ಹೋಗಿದ್ವಿ ಇಲ್ಲೇ ಅಂಬೋಲಿ ಮಹಾರಾಷ್ಟ್ರ ಇದೇ ಅಲ್ಲ
ಹ
ಅಲ್ಲಿ ಆ ವಾಟರ್ಫಾಲ್ಸ್ ನೋಡ್ಕೊಂಡ್ ಬರಕ್ ಹೋಗಿದ್ವಿ ನೀವ ಎಲ್ಲರೂ ಹೋಗಿದ್ರ
ನಾವು ಇನ್ನೂ ಹೋಗಿಲ್ಲ ಹೋಗ್ಬೇಕು
ಹೂ ಸರಿ ಸರಿ
ಮತ್ತೆ ನೀವೆ ಎಲ್ಲೂ ಎಕ್ಸಾಮ್ಸ್ ಆದ್ಮೇಲೆ ಎಲ್ಲಾದೂ ಪ್ಲಾನ್ ಮಾಡಿದೀರಾ
ಏನು ಎಕ್ಸಾಮ್ ಟೈಮ್ ಅಲ್ಲಿ
ಎಕ್ಸಾಮ್ ಆದ್ಮೇ ಎಲ್ಲಾದ್ರೂ ಹೋಗ್ಬೇಕಂತ ಪ್ಲಾನ್ ಮಾಡಿದೀರಾ
ದೂದ್ ಸಾಗರ್ ಮತ್ತೆ ಗೋವಾ ಹೋಗ್ಬೇಕಂತ ಪ್ಲಾನ್ ಮಾಡಿದ್ವಿ
ಹೂಂ ದೊಡ್ಡಪ್ಲಾನ್ ಹಾಕಿದ್ದೀರ ನೀವು ಒಬ್ರೇ ಹೋಗ್ತೀರಲ್ಲಾ ಕಡೆ
ಇಲ್ಲ ಇಲ್ಲ ನಮಂದ್ ಗ್ಯಾಂಗ್ ಇದೆ ಒಂದ್ ಹನ್ನೆರಡು ಜನ ಇದ್ದೀವಿ ಅವರೆಲ್ಲಾ ಸೇರ್ಕೊಂಡ್ ಹೋಗ್ತೀವಿ
ಹೂಂ ಇನ್ನೇನ್ ಬಿಡ್ರಿ ಆರಾಮಾಗಿ ಫುಲ್ ಜಾಲಿ ಜಾಲಿ
ಹಾ ಹೌದು
ಮತ್ತೆ ಏನ್ ಮಾಡ್ತಿದ್ರಿ ಬೆಳಗಿಂದ
ಬೆಳಿಗ್ಗೆಯಿಂದ ಏನಿಲ್ಲ ಎದ್ವಿ ಕಾಲೇಜ್ ಹೋಗಿದ್ವಿ ಕಾಲೇಜ್ ಹೋಗಿ ಮತ್ತೇ ಮಧ್ಯಾಹ್ನ ಊಟ ಮಾಡ್ಕೊಂಡು ಮತ್ತೆ ಕಾಲೇಜ್ ಮುಗಿಸಿ
ಹೂ
ಅಂದೇನು ಚಹಾ ಕೊಟ್ಟರು ಚಹಾ ಕುಡಿದು ಮತ್ತೆ ಮ್ಯಾಗಿ ಆರ್ಡರ್ ಮಾಡಿದ್ದ್ವಿ ಮ್ಯಾಗಿ ತಿಂದು ಊಟ ತಿಂದು ಇವಾಗ ಮಲ್ಕೊಂಡಿದ್ದೀವಿ
ಹೂಂ ಒಳ್ಳೆ ಜೀವನ ನಿಮ್ಮದು ತಂಪು ಜೀವನ ಯೋಚನೆ ಏನಿರಲ್ಲ
ನಿಮ್ದು ಬಿಸಿಲು ಜೀವನ
ಹಾ ಅನ್ನೇನ್ರಿ ನಾವು ಕೆಲ್ಸಕ್ ಹೋಗ್ಬೇಕು ಅಲ್ಲಿ ಮ್ಯಾನೇಜರ್ ಹತ್ರ ಬೈಸ್ಕೋಬೇಕು
ನೀವ್ ಚೆನ್ನಾಗ್ ಕೆಲಸ ಮಾಡಿದ್ರಿ ಮನೇಜರಿಯಾಗಿ ಬಯತಾರ ನಿಮ್ದಗೆ
ನಾವ್ ಎಷ್ಟ್ ಚನ್ನಗ ಕೆಲಸ ಮಾಡಿದ್ರು ಕೂಡ ಮ್ಯಾನೇಜರ್ ಬೈತಾರೆ
ಅವಾಗ ನೀವು ಆ ಮ್ಯಾನೇಜರ್ಗೆ ಓಡಸ್ಬಿಡ್ಬೇಕು
ನಾವ್ ಹೆಂಗಿ ಮ್ಯಾನೇಜರ್ ನಾ ಓಡ್ಸಕ್ ಆಗುತ್ತೆ ನಾವ್ ಮ್ಯಾನೇಜರ್ ನ ಹೊಡ್ಸಕ್ ಹೋದ್ರೆ ಅವ್ರ್ ನಮ್ಮನ್ನು ಹೊಡುಸ್ಬಿಡ್ತಾರೆ
ಇತರ ಜಾಸ್ತಿ ವರ್ಕ್ ಪ್ರೆಶರ್ ಕೊಡ್ತಾ ಇದಾರೆ ಅಂತ ಹೇಳಿದ್ರೆ ಬಿಟ್ ಬಂದ್ ಏ ಕಲ್ ಕಲಸ್ತಾರೆ ಒಂದೊಂದು ಕಂಪನಿಯಲ್ಲಿಎಲ್ಲಾ
ಏನ್ ನೋಡಬೇಕು ಇನ್ನೊಂದೆರಡು ವರ್ಷ ನೋಡ್ತೀವಿ ಜಾಸ್ತಿ ಮಾಡಿದ್ರೆ ನಾವು ಜಾಬ್ ಚೇಂಜ್ ಮಾಡ್ತೀವಿ
ಹೂಂ ಸರೀ ಸರಿ
ನಿಮ್ ಕಡೆ ಹಬ್ಬಗಳು
ನಮ್ಮ ಕಡೆ ಹಬ್ಬ ಎಲ್ಲ ಮಾಡ್ತಾರೆ ದೀಪಾವಳಿ ಗಣೇಶ
ಹೂಂ
ಮತ್ತೆ ಹೋಳಿ ಎಲ್ಲ ಮಾಡ್ತಾರೆ
ಹೌದಾ
ನಿಮಕಡೆ
ನಮ್ಮ ಕಡೆ ಕೂಡ ಎಲ್ಲ ಮಾಡ್ತಾರೆ ವರಮಹಾಲಕ್ಷ್ಮಿ ದೀಪಾವಳಿ ದಸರಾ ಗಣಪತಿ ಹಬ್ಬ ಯುಗಾದಿ ಸಂಕ್ರಾಂತಿ
ಹೂಂ ಹೂಂ
ನಮ್ ಕಡೆ ಎಲ್ಲಾ ಜೋರ್ ಮಾಡ್ತಾರ
ಹಾ ಹಾ ನಮ್ ಜೀವನ ಹೆಂಗೋ ಇದೆ ದೇವರ ಹೆಂಗ್ ಕರ್ಕೊಂಡು ಹೋಗ್ತತೈತೆ ನೋ ಹಂಗ್ ಹೋಗ್ತಾ ಇದೆ ಜೀವನ
ಹೂಂ
ಎಂಜನ
ನಮ ಜನ ನಮ ಗೆಳತಿಯರಿದ್ದಾರೆ ಜಾಬ್ ನಾವು ಒಂದೇ ಆ ಈ ಕಂಪನಿಲೀ ವರ್ಕ್ ಮಾಡೋದು ನಂಜೊತೆ ಒಂದಿಬ್ರು ಇದರೆ ಗೆಳತಿಯರು ನಾನು ಅಟ್ ಲೀಸ್ಟ್ ಸ್ವಲ್ಪ ಬೈಸ್ಕೊತಿನಿ ನನ್ ಗೆಳತಿ ಪ್ರತಿ ಸತಿ ಏನು ಏನ್ ಮಾಡಿರ್ ಬೈ ಕೊಂತಾರೆ ಏನ್ ಮಾಡಿಲ ಅಂದರು ಬಯಸ್ಕೊಂತಾರೆ
ಹಂಗಂದ್ರೆ ಅವ್ರಿಗೆ ಡೈಲಿ ರೂಡಿಯಾಗ್ಬಿಟ್ಟಿದೆ ಬೈಸ್ಕೊಳ್ಳುವುದು
ನನ್ ಗೆಳತಿಯರು ಏನ್ ಮಾಡ್ತಾರ ಅಂದ್ರೆ ಕೆಲ್ಸ ಮಾಡಲ್ಲ ಆಫೀಸ್ ಬರ್ತಾರೆ ಸುಮ್ಮನೆ ಕುೂತ್ಕೊಂತಾರೆ ಮ ತಿಂಗ ಹೊಡಿತಾರೆ ಮತ್ತೆ ಆಚೆ ಹೋದ್ ಮೇಲೆ ಬಾ ತಿನ್ನಕ್ಕೋಗೋಣ ಅಲ್ಲೋಗೋಣ ಇಲ್ಲೋಗೋಣ ಅಂತಾರೆ ಮತ್ತೆ ಇನ್ನೊಬ್ ಗೆಳತಿದ್ದಾಳೆ ಅವಳು ಪ್ರತಿ ದಿವ್ಸ ಆಫೀಸ್ ಬರ್ಬೇಕಂದ್ರೆ ಹೊಸ ಬಟ್ಟೆ ಬೇಕು ಅಂತ ಬೇರೆ ಬೇರೆಯವ ಕಡೆ ಎಲ್ಲ ಕೇಳ್ಕೊಂಡ್ ಬಂದು ಬಟ್ಟೆ ಹಾಕೊಂತಾಳೆ
ಏನ್ ಮಾಡಕ್ಕ ಆಗತ್ತೆ
ಅದು ಅದು ಅವಳ್ಳು ಟ್ಯಾಲೆಂಟ
ಎಲ್ರೂ ಬ್ರ್ಯಾಂಡ್ ಬ್ರ್ಯಾಂಡ್ ಬಟ್ಟೆ ಹಾಕಕ್ ಆಗಲ್ಲಲ್ಲ ಸ್ವಲ್ಪ ಜನತತೆ
ಬ್ರಾಂಡ್ ಹಾಕಕ್ ಆಗಲ್ಲ ಆದ್ರೂ ಕೂಡ ನನ್ ಗೆಳತಿಯರ ನಂಗೆ ಹೆಮ್ಮೆ ಜಾಸ್ತಿ ಅಂದ್ರೆ ಅವ್ರ ಯಾವದಕ್ಕೂ ಭಯ ಪಡಲ್ಲ ಅದೊಂತರ ಹೆಮ್ಮೆ ಅವ್ರ ನನ್ನ ಅವರು. ನನ್ನ ಅವ್ರು ನನ್ಗೆ ಹೆಮ್ಮೆ.
ಹಗೆಲ್ಲಾ ಕರಿಬಾರ್ದು ಗೆಳತಿ ಅವ್ರಿಗೆ.
ನಮ್ ಗೆಳತಿ ಅಲ್ರಿ ಅವರ ಅರ್ಥ ಮಾಡ್ಕೊಂತ ತ್ತಾರೆ ಅವರು ನನ್ನ ಎಮ್ಮೆ ಅವರೇ ನನ್ನ ಹೆಮ್ಮೆ.
ಚೆನ್ನಾಗಿ ಕಲ್ಕೊಂಡಿದ್ದೀರಾ ಆ ಡೈಲಾಗ್.
ಹ್ಮ್ ಅಷ್ಟ್ಮತ್ ನಮ್ ಗೆಳತಿ ಅಂದ್ರೆ ಅಷ್ಟ್ಮತ್ ಹವ ಮೇಂಟೈನ್ ಮಾಡ್ಬೇಕ. ಇದ್ದಾಳೆ ಅವ್ಳಂತೂ ಬಟ್ಟೆ ಸಿಕ್ಕಿದ್ರೆ ಸಾಕು ಯಾವ್ದೊಂದು ಬಟ್ಟೆ ಹಾಕೊಂಡ್ ಹೋಗೋಣ. ಅದೇ ಬಟ್ಟೆ ಇದೇ ಬಟ್ಟೆ ಬೇಕು ಅಂತಿಲ್ಲ ಯಾವ್ದ್ ಸಿಕ್ಕಿದ್ರೆ ಅದು ಆಫೀಸ್ಗೆ ಹೋಗೋ ಬಟ್ಟೆ ಆಗಿಲ್ಲ ಅಂದ್ರೆ ಕೂಡ ಹಾಕೊಂಡ್ ಬರ್ತಾಳೆ ಅಂತ ಗೆಳತಿ ಒಬ್ಬಳಿದಾಳೆ.
ಹೌದಾ
ಹ ಅವ್ಳಂತೂ ಕೇರ ಹೇ ಮಾಡಲ್ಲ ಸ್ನಾನ ಮಾಡಿದೀನೋ ಸ್ನಾನ ಮಾಡಿಲ್ವೋ ತಲೆ ಬಾಚಿದೀನೋ ಬಟ್ಟೆ ಚೆನ್ನಾಗಿದ್ಯೋ ಚೆನ್ನಾಗಿಲ್ವೋ ಆಫೀಸ್ಗೆ ಹೋಗ್ತಾ ಇದ್ದೀನ ಸುಮ್ನೆ ಕೂತಗೊಂಡ್ನ ಬಂದ್ನಾ ಸಮೋಸ ತಿಂನ್ನ. ಅದ್ದಲ್ಲೇ ಇರ್ತಳ ಅವಳಂತು.
ಹಂಗೆ.
ಹ ಮತ್ತೆ ನಿಮ್ಗೆಳ್ತಿಯರು ಹೆಂಗಿದಾರೆ ಎಲ್ಲ ಚೆನ್ನಾಗಿದಾರ.
ನಮ್ಮವರು ಚೆನ್ನಾಗಿದರೆ ಏನೋ ಅವರವರ ಪಾಡಿಗವರು ಇರ್ತಾರೆ ಎಲ್ಲರಿಗೂ ಅವರು ಒಬ್ಬಬ್ಬ ಒಬ್ಬ್ರ ಒಬ್ಬಳ ಇದಾಳೆ ಅವಳಗ್ ಏನೋ ಯಾರ ಮೇಲೆ ಕ್ರಶ್ ಆಗಿದೆ ಅಂತ ಇನ್ನೊಬ್ಬಳಿಗೆ ಆಲ್ರೆಡಿ ಹುಡ್ಗ ನಾವು ಮದ್ಯೆ ಸಿಕ್ಕಕೊಂಡು ನಮ್ಮ ಪರಿಸ್ಥಿತಿ ಬಹಳ ಕಠಿಣವಾಗಿದೆ. ಇನ್ನೊಬ್ಲಿಗ್ ಕೇಳಿದ್ರೆ ಬೇಡ ಬೇಡ ಅಂದ್ರು ಬಿಡ್ ತಾನೇ ಇಲ್ಲ ಅವಳು ಏನ್ ಮಾಡೋದು ಸಾಕಾಗಿ ಹೋಗಿದೆ ಏನಾದ್ರು ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿದಿವಿ. ಹ್ಮ್
ನಿಮ್ದು
ಏ ನಮ್ದೆಲ್ಲ ಇಲ್ಲರಿ. ನಮ್ದ್ ಒಂತರಾ ಜಾಲಿ ಲೈಫ್ ನಮ್ದು.
ಓ ನೀವೆಲ್ಲೂ ಲವರ್ ಗರ್ಲ್ಸ್ ಎಲ್ಲರಿಗು ಲೈನ್ ಹಾಕೋದು.
ಹ್ಮ್ ಎಲ್ಲಾ ನಮ್ಮ್ ಉಡುಗ್ರೆ.
ಏನ್ರಿ ಹಿಂಗ್ ಅಂದ್ ಬಿಟ್ರಿ.
ಅಂದ್ರೆ ಯಾರ ಸಿಂಗಲ್ ಹುಡುಗ್ರ ಇರ್ತಾರ ಎಲ್ಲಾ ನಮ್ ಹುಡುಗ್ರ ಅಂತ. ಅಂದೆ ನಾವು ಯಾರ್ಗೆ ಅವಾಗ ಆ ಟೈಮ್ ಅಲ್ಲಿ ಇಷ್ಟ ಆಗುತ್ತೋ ಇಷ್ಟ ಸುಮ್ಮನೆ ಇವಾಗ ಒಬ್ರೇ ಲವರ್ ಇದ್ರೆ ಅವ್ರ ಅವ್ರನೆೇ ಇಷ್ಟ ಪಡ್ಬೇಕು. ಲವರ್ ಇಲ್ಲ ಅಂದ್ರೆ ಎಲ್ಲರಿಗು ಇಷ್ಟ ಪಡ್ಬೋದಲ್ಲ.
ನಿಮ್ಮಂತ ಜನರ್ ಇರ್ಬೇಕ್ರಿ ದೇಶ ಉದ್ದಾರ
ಅದಕ್ಕೆ ನಮ್ ಜೇವರು ದೇವರು ನಮ್ಮ.
ನಿಜ ಇದಂತೂ ನಿಜ ಇದು ಸತ್ಯವಾದ ಮಾತು ಇದು. ನೂರು ಪ್ರತಿಶತ ಸತ್ಯವಾದ ಮಾತು.
ಏ ಜಾಸ್ತಿ ಹೊಗ್ಳ್ಬೇಡ್ರಿ ನಮ್ಗೆ ನಾಚಿಕೆ ಆಗತ್ತೆ.
ನಾಚಕೆ ಪಡ್ಬೇಡ್ರಿ ನಂಗ್ ನೋಡಕ್ ಆಗಲ್ಲ ಮತ್ತೆ.
ಟ್ರೇನ್ ನೋಡ್
ಅದು ಕೂಡ ಕೇಳಕಾಗಲ್ಲ ರೀ ನೀವು ನಾಚಿಕೆ ಪಡ್ತದ್ರೆ ಮತ್ತೆ ಲೈನ್ ಹಾಕ್ಬಿಟ್ರಿ ನೀವು
ನೀವೆನ್ ಹುಡುಗಣ ನಿಮಗ್ ಲೈನ್ ಅಕಕ್ಕೆ. ಹೌದಾ ನೀವ್ ಸಿಂಗಲ್ಲಾ. ಯಾರ ಹುಡ್ಗಬೇಕಂದ್ರೆ ಹೇಳಿ ಕಮಿಂಟ್ ಮಾಡಕೊಡ್ತೇವಿ ನಾವು.
ಬೇಡ ನಮ್ ಲವ್ ಹೆ ಬೇಡ ಅಂತ ಅನ್ಕೊಂಡಿದ್ವಿ ನಾವು.
ಹ್ಮ್ ಒಳ್ಳೆ ಒಳ್ಳೆ ಆಪ್ಷನ್ ಹಂಗಂದ್ರೆ
ಹ್ಮ್ ನಾವ್ ಹಿಂಗಗೆ ಇದ್ದೋಗೋಣ ಸಿಂಗಲ್ ಲೈಫ್ ಇಸ್ ಬೆಟರ್ ಲೈಫ್ ಅ
ಹಞ ಸರಿ ಮತ್ತೆ ನೀವು ಫ್ರೀ ಇರುವಾಗ ಕಾಲ್ ಮಾಡಿ ನಮಗೆ
ನಿಮ್ ಕಾಲ್ ಮಾಡದರಿ ನಾನು ಇವಾಗಾದ ಯ್ರೆ ಕಾಲ್ ಮಾಡ್ತೀನಿ ಇ್ರ ಕಾಲ್ ಮಾಡಕ್ ಆಗಲ್ಲ
ಆಯ್ತು ಇಡ್ರಿ
ಅದ ನೀವೇ ಮಾಡ್ತರಿ
ಹಾ ರೀಮತ್
ಹಾ ಸರಿ ಸರಿ